ಹಲೋ ಕೇಳಸ್ತೀತ್ ಸರ
ಇಲ್ಲಿ ಕೇಸ್ತಣ
ಏನ್ ಹೇಳುದ್ರಿ ಊರಾಗ.
ಇಲ್ ಅಣ್ಣ ಊರಾಗ ಮಳೆ ಬರ್ತಾ ಇಲ್ಲ ಅದಕ್ಕೆ ಸುಮ್ಮ ಮಳೆ ನಂಬಕ ಕುಂತ್ರೆ ಆಗಲ್ಲ. ಬೇರೆದ್ ಏನಾದ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡು.
ಬಸಯಾಕಂದ್ರ ನಾಲಿ ಒಂದ್ಮೆಲ್ ಆಯ್ತು ಪ್ಲಾನ ಏ ಅದ್ಮೇಲ್ ಪ್ಲಾನ್ ಬಿ.
ಅದಕ್ಕೆ ನಿನ್ನೆ ಒಂದು ಶುಕ್ರವಾರ ಬಜಾರ್ಕಾ ಮಾರ್ಕೆಟ್ಗೆ ಹೋಗಿ.
ಹಾ ಹೋಗಿ
ಒಂದು ಹತ್ತು ಟಗರ ಮರಿಗಳನ್ ತಂದಿನ್ನಣ್ಣ ಸಾಕಕ್ಕೆ.
ಓಹೋ ರೊಕ್ಕ ಇಲಿ ಬಂದ್ವು ಅಷ್ಟ.
ಏನ್ ಮಾಡ್ತಾನ ಹಂಗೆ ಸಾಲ ತಗೊಂಬಂದೀನಿ ಮತ್ ಏನ್ ಮಾಡ್ತತಿ ಈಗ ಸಾಲ ಮಾಡಿ ಬೀಜ ಬಿತ್ ಇದೊಂದ ಸ್ವಲ್ಪ ಸಾಲ ಮಾಡಿದ್ರೆ ಆಯ್ತ ಇದ್ರಾಗ ಇದ್ರ ಇದರಲ್ಲಿ ಕೂಡ ತೆಗೆದು ಅದು ಎರಡು ಸಾಲ ಕಟ್ಟಬಹುದು ಅಂತ.
ಹೌದೌದು ಯಾಕಂದ್ರೆ ಇದು ಮರಿಗಳಲ್ಲಿ.
ಚ ಹಾ ಚೆನ್ನಾಗ ಲಾಭ ಇದೆ ಅದರಲ್ಲೂ ಕೂಡ ಚೆನ್ನಾಗ ಲಾಭ ಇದೆ. ಹ ಅದೇ ನಡೆದಣ ಪ್ರೊಸೀಜರ್ ನಡೆದಿದೆ ಬಟ್ ಆದ್ರೆ ಅದ್ ಏನ್ ನಮ್ಮ ಸಮ ನಮ್ ಕ್ಯಾಸ್ಟ್ಗೆ ಅಂದ್ರೆ ನಮ್ ಜಾತಿಗೆ ಸಿಗಲ್ಲಂತ್ದು ನಮ್ದು. ಹ್ಮ ಸಿಗಲ್ಲ ಅಂತಣ್ಣ ಎಸ್ಸಿ ಎಷ್ಟಿ ಅಷ್ಟೇ ಅಂತಣ್ಣ ಅದು. ಪಶಿಷ್ಟ ಜಾತಿ ಪಶಿಷ್ಟ ಪಂಗಡದವ್ರಿಗೆ ಮಾತ್ರ ಅದದು.
ಹೌದು ನಾವೇನ್ ತಪ್ಪ ಮಾಡಿವ ಮತ್ ನಮಗ್ ಕೊಡ್ಲಿಕ್ ನಾವೆನ್ ಪ್ರಜೆಗಳಲ್ಲ.
ನೋಡೋಣ ನಾವುನು ಒಂದು ದೇಶದಲ್ಲಿ ನಾವು ಎಲ್ಲ ತೆರಿಗೆಯ ಕಟ್ಟುತ್ತೀವಿ ಎಲ್ಲ ಮಾಡ್
ಹಾ ಎಲ್ಲಾನು ಮಾಡ್ತಿವಿ ಅವ್ರಿನ್ ಅಕ್ಕಂದ್ಮೇಲೆ ನಮ್ ಕಟ್ಲೆಬೇಕು.
ನೋಡೋಣ ಇದು ಯಾವ್ ರೀತಿಯಿಂದ ಆ.
ನಮುನ್ ಅಷ್ಟೇ ಅಕ್ಕದ ಯಾವ್ದ ಯಾವದ್ರ ಬಗ್ಗೆ ಅಲ್ಲಿ.
ನಾವು ಕೂಡ ಏನು ದೇವರು ನಮ್ಗೆ ನಮ್ಗೆ ಜಾಸ್ತಿ ದೊಡ್ಡದಿದೆ ಅಂದ ದೇವ್ರ್ ಮೇಲೆ
ಹೌದೌದು ಏ ಇಲ್ಲ.
ಮತ್ತೆ ನೋಡಣ ಅದ್ಕೆ ಏನ್ ಮಾಡ್ತಿ ಪರಿಸ್ಥಿತಿಯನ್ನು ಹೊಂದ್ಕೊಂಡ ಹೋಗ್ಬೇಕ ಅಲ್ಲಣ ಏನ್ ಮಾಡ್ತಿ. ಒಬ್ರು ವಿರೋಧ ಮಾಡೋದ್ರಿಂದ ಚೆನ್ನಾಗಗ ಸರಿಯಗುತ್
ಹೌದು
ಅದಕ್ಕೆ ಅನ್ಕೊಂಡೋಣ ಸುಮ್ಮನೆ ನಮ್ಗು ಮಳೆ ನಮ್
ದಲ್ಲಿ ಘಟನೆ ಆಗ್ಯದಂತ. ನಿನ್ನೆ ಸಂಜೆ ಸಾಯಂಕಾಲ ನಾಕುವರೆ ಐದ್ ಗಂಟೆಗ. ಏನೋ ಘಟನೆ ಇದು ಆಕ್ಸಿಡೆಂಟ್ ಆಗೆದಂತ.
ಹೌದ ಅಣ್ಣ ಏಲ್ಲಿ ಗುಲ್ಬರ್ಗಾ ರೂಟ್ಗೆ ಅಣ್ಣ.
ಇಲ್ಲೇ ನಿಮ್ಮ ರೂಮ್ ಬಲ್ಯ ಅಂತ ನೋಡ ನಿನ್ನ ಸರ್ ಹೇಳಿದ್ರ.
ಇಲ್ಲೆ ನಾವ್ನ ಕೇಳಿಲ್ ನೋಡಣ.
ಅದೇ ಇಲ್ಲಿ ಇಲ್ ಪೆಟ್ರೋಲ್ ಪಂಪ್ ಕಾಣುತ್ತಲ್ಲಾ ನಿಮ್ ರೂಮ್ ಲಾಷಿಂದ.
ಅರ್ರಲ್ ರ.
ಮುಂದ್ಗಡೆ
ಏನಾಗಿದೆ ಅಂತಾಣ್ಣ ಏನ ಏನ ಏನನ ಹೆಚ್ಚು ಕಡ್ಮೆ ಆಗಿದೆ.
ಅದ್ ಏನ ಸ್ಪಾಟ ಉಂಟಾದಂತ್ರಿ ಅಲ್ಲೇ ಪಾಪ.
ಅಯ್ಯ ಅಣ ನೋಡಣ ಹಿಂಗ.
ಅದೇ ಶಾಬುರ್ಕ್ ಬಂದಾರಂತ ಅದು ಬಸ್ಗೆ ಬಸ್ ಸಿಗಿ ಗುದ್ದಿಬುಟ್ಟನ ಅನ್ಸಿದ ಮುಂದಿನವ.
ಓ ಹೋ ಹೋ ಹೋ.
ನಾವ್ ನಾಮ್ಗ್ ಆರು ಗಂಟೆ ತಕ ಸ ಸರ್ ರೂಮಲ್ಲಿ ಇದ್ವಿ ನಾವ್ನು. ಹಾ ಇದ್ದೇಳ್ ನಾವು ಮುಂದ ಮುಂದಕ್ಕ ಹೋಗ್ ಬಾ ಆಗೆದಂತ ಘಟನೆ.
ಚೇ ಚೆ ಚೇ ಚೆ ನೋಡಣ ಸ ಯಾವಾಗ ಸಾವ್ ಬರ್
ಹಾ ಯಾವೋ ಗೊತ್ತಿಲ್ಲ ಏನ್ ಮಾಡ್ದ ಇರಟ ದ ದಿನ ಚಂದ ಇದ ಹೋಗ್ಬೇಕ್.
ಅದೇ ಹೋದೋಣ ನೀರು ಇರೋತ್ತ ನಾಕ್ ಮಂದಿ ಒಳ್ಳೇದ್ ಮಾಡಕ್ ಒಳ್ಳೇದ ಮಾಡಕ್ ಆಗ್ಲಂದ ಪರವಾಗಿಲ್ಲ ಕೆಟ್ಟದ್ ಮಾತ್ರ ಮಾಡ್ಬರ್ದಣ್ಣ ನಾಕ ಮಂದಿಗೆ ನೀರಿನ್ ನೀರಿನ್ ಮೇಲೆ ಗುಳ್ಳೆ ಇದಂಗಣ ಜೀವ್ ಯಾವಾಗಡ ಗ
ಹ ಯಾಕಂದ್ರ ಈಗಂತ್ರ ಕರ್ಮ ಅನ್ನೋದು ಬಿಡಲ್ಲದು.
ಹೌದಣ್ಣ ಎಜುಕೇಶನ್ ಎಲಿಗ್ ಬಂತಾಣ ನಿಮ್ದು ಮತ್
ನಮ್ದ್ ಇವಾಗ ಡಿಗ್ರಿ ಕಂಪ್ಲೀಟ್ ಆಯ್ತ್ ನೋಡ್ರಿ.
ಆಯ್ತಾ ಡಿಗ್ರಿ ಕ ಕ್ಲಿಯರ್ ಮುಕ್ತಾಯ ವ ಆಯ್ತು.
ಹಾ ಅದೇನ ಇದು ಅಪರ್ ಐಡಿ ಅಪ್ಡೇಟ್ ಮಾಡ್ಸ್ಬೇಕಂತ.
ಅವರ್ದ ಅದು ಒಂದು ಮೆಸೇಜ್ ಬಂದೆ ನನಗ್ ಕೂಡ ನಮ್ಮ್ ಅಣ್ಣಂದು. ಅದು ಮೊದಲ್ ತಾರನೇ ಅದು ನಿಮ್ ಆಗ್ಲಿಲ್ಲ ಅಂದ್ರೆ ಕೂಡ ಆನ್ಲೈನ್ ಸ ಮಾಡಿ ಕೊಡ್ತಾನ ಅಪ್ಪಾರ ಇಡಿ ಮೊನ್ನೆ ಅ ಅಣಕೊಂಡರಣ
ಯೂನಿವರ್ಸಿಟಿ ಏನ ಅಪ್ಡೇಟ್ ಮಾಡ್ಬೇಕ ಅಂತದ ರೆಡಿ ಅದೇ ನಾವನು ಸೋಮವಾರ ಬರಕಾದ ಮಾಡವಿ
ಅದೇ ಮಾಡಿರ ಅಣ್ಣ ನಿಮ್ದಗ ಅಪ್ಡೇಟಾ
ಫೋನಲ್ಲೇ ಬರ್ತ್ ನೋಡ ಅಪಾರ ಐಡಿ ಅಂತ ಆ್ಯಪ್
ಹ್ಮ ಹ್ಮ್ ಹ
ಬರೋಣ ಅದು ಆಧಾರ್ ಕಾರ್ಡ್ ಅದುಾಕಣ ಅದು ತೋರ್ರಿಸಿಬ ಬಿಡ್ತದ ಬರ ಇಡಿ
ಏಣ ಇದೇನ ಕ್ರೋಮದಲ್ಲಿ ಇಲ್ಲಿ ಎದ್ರ ಹೋಗ್ಬೇಕು
ಇದು ಪ್ಲೇ ಸ್ಟೋರ್ ಅಲ್ಲಿ ಹಾ ಪ್ಲೇ ಸ್ಟೋರ್ಲ್ಲಿ ಹೋರಿ ನಿಂದೆ ಆದ್ರೂ ಬರ್ತ್ ನೋಡ ಅಪ್ಪ ರೆಡ್ಡಿ ಹಂಗೇನಿಲ್ಲ
ಹೌದಾ ಮಾಡ್ಸ್ಕೋಣ ಅದ ಒಂದ್ ಸ್ವಲ್ಪ ಮಾಡ್ಸ್ಕು ನಾಳೆ ಲಾಸ್ಟ್ ಡೇ ಇಪ್ಪತ್ರಿ ಲಾಟ್ ಡಟ್ ಕೊಟ್ಟ ನಣು
ಹೌದಾ ನಮ್ಗ ನ್ ಲಾಸ್ಟ್ ಡೇಟ್ ಏನ್ ಹಾಕಿಲ್ರರಿ
ಸ ಅದೇ ಸ ಲಾಸ್ಟ್ ಎಸ್ಟ್ರಲ ಗಡೆ ಮಾಡಿಸೊಳ್ಳಿ ಅಂತ ಮೆಸೇಜ್ ಬಂದಾವ
ಡಾಕ್ಯುಮೆಂಟ್ ಅದ ಭದ್ರತೆ ಆಗಿರ್ತಾವ ಅದ್ರಲ್ಲಿ
ಆದ್ರೆ ಅಪ್ಪರ್ ಹೈಡಲ್ಲ ಅಣ್ಣ ಹೌದೌದಣ ಕರೆ ಒಂದು ಸೇಫ್ಟಿ ಇರ್ವೋಣ ಯಾವಾಗ
ಹಾ ಯಾಕಂದ್ರೆ ಯಾವದೇ ನ ಇಳಿಯ ಆಗಲ್ ಅದ್ರೊಳಗೆ
ಹೌದೌದ ನಾವು ಮಾಡ್ತ ನೋಣ ನ ಈಗ ಮಾಡ್ಬೇಕು ಆಮೇಲೆ ಮಧ್ಯಾಹ್ನ
ಯಾಕಂದ್ರ ನೀನುವು ಕರೆಕ್ಟ್ ಇದ್ದ್ ಅಂದ್ರ ಅದ ಅಪ್ಪ ರಡಿ ಬರ್ತಾವ ನಿನಗ ಆತರ
ಹಾ ಹೌದಣ ಅಣ ಮತ್ತ ಊಟ
ಆಯ್ತಪಾ ನಿಮ್ದು
ನಮ್ದು ಅ ಡ್ರಫ್ರೂಟ್ ತಿಂದಿ ಹಣ್ಣ ಹ ಈಗೆ ಸ್ವಲ್ಪ
ಹೌದಾ ಏನ್ ಜಿಮ್ ಗಿಮ್ ಹತ್ ಅನಾ
ನೀವ್ ಇವರು ಸೆಲೆಕ್ಷನ್ ಈಗ ನೆಕ್ಸ್ಟ್ ಎಕ್ಸಾಮ್ ಬಿಡ್ತಾನಲ್ಲಾ
ಹೌದಾ ಹಾ ಹಾ ಅದು ವಿನಾನ್ ಇನ್ನೊಂದ್ ಬುಟ್ಟನ್ ನೋಡ ನವಿ ಏರ್ಫೋರ್ಸ್ ಆಗ್ಬಿಟ್ಟ ನೋಡೋ ಜಾಬ್ ಆಗ್ಬಬೇಕಾ
ಆಗ್ಕ್ಬೇಕಣ ನಮಗ್ ಬರ್ಲ ಅನ್ಸುತ್ತೆ ಸೈನ್ಸ್ಲ್ ಬರುತ್ತೆ ನೀವಿ
ಇಲ್ಲ ಅದು ಬರ್ತ ಅಂತ ಆರ್ಟ್ಸ್ ಕಾಮರ್ಸ್ವಿಗೆ ನಾನ್ ಇಾಗ ನೋಡಿದ್ದೆ ನೋಟಿಫಿಕೇಶನ್
ಹ ಹೌದು
ಅದಕ್ಕೆ ನೋಡಿದ್ದೆ ನಾನು ಅದಕ್ಕ ಏನ ಲಾಂಗ್ ಜಂಪ್ ಹೈ ಜಂಪ್ ರನ್ನಿಂಗ್ ಗಿನ್ನಿಂಗ್ ಇರ್ತಂತ
ಅದ ಹಂಗಾರ ಆಕಮೋಣ ನಾವವು ಅದೊಂದು ಅರ್ಜೀವ ನಾಯ್ಕ್ ಬ್ರಹ್ಮ ಎಷ್ಟು ಆಗ್ತತಿವ ಅಂತ ಅದ ಒಂದು ಆ ಕದರ ಲನೆದ್ದ
ಇ ಬಾ ಹೈಟ್ ನಿನ್ಗೆನ ಬೇಜಾನಿಯದ ಇರ್ತೈತ್ ಬಿಡು ಹೈಟ್
ಐಟ್ ಒಂದ್ ನೂರ ಇಪ್ಪತ್ತೆರಡು ಸೆಂಟಿಮೀಟರ್ ಏನನ
ಓಹ ಅಂದರ ನಡತ ವಾರಾಮ
ಆರಾಮ್ ಇದಣ್ಣ ಎತ್ತರದ ಏನ ಸಮಸ್ಯೆ ಇಲ್ಲಣ್ಣ ಅದೇ ಈ ಅರ್ಜವನ ಸರಸ್ವತಂ ಸಮೇಶ ಅದೊಂದು ಸಲ್ಲಿಸಿಬಟ್ಟು ನತಣ ಹ ಎಲ್ಲ್ಆಟೋ ಫಿಸಿಕಲಿ ಫಟ್ ಆದ್ರೆ ಆಟೋಮೆಟಿಲಿ ಮೆಟಲಿ ಫಿಟ್ ಆ
ಹೌ ಹಾ ಹಾ
ಅದ ರಿಂಗ್
ಮಾಡ ಮಂಗ ಇರುತದೆ ಕೆಲವೊಬ್ಬರು ಅಭ್ಯಾಸ ಮಾಡಿ ಫಿಸಿಕ್ ಕ್ಕಲಾಗಲ್ಲ ಅವರಿಗೆ
ಹ ಹೇಳ ಹಓ
ಕೆಲವರು ಬಹಳಷ್ಟು ಜನ ಓದ್ತಾರ ಪಸ್ ಆಾಕ್ತಾರ ಆದ್ರ ಆಯ್ತಾ ಫಿಸಿಕಲ್ ಎಕ್ಸಾಮ್ ದಾಗ
ಹ ಫಿಸಿಕಲ್ ಮೆಡಿಕಲ್ದ ಹಯ್ಬಡ್ತಾರಣ್ಣ ಅವರು ಎಷ್ಟು ಎಷ್ಟು ಕಠಿಣ ಪರಿಶ್ರಮ ಪಟ್ಟ್ರರುೂ ಅದು ನೀರಲ್ಲಿ ಹುಣ್ಸಣೆ ತೊಳ ಒಳಲಿ ಹುಣ್ಣ್ ತೊಳ್ದಾಗಣವು ಹಾಗಾಗಿ ಓದದ ಮುಖಾಂತರ ಫಿಸಿಕಲ್ ಫಿಟ್ನೆಸ್ ಮೆಂಟಲಿ ಫಿಟ್ನೆಸ್ ಎಲ್ಲ ಮಾಡಡಕಂಬ ಕಾಣ ಹಿಂಗಾದ್ರೆ ಸೊಪ್ಪು ಹಾ ಸದ್ರ ನೋಡೋಣ ಫಿಸಜಿಕಲ್ ಸಂಬಧ ಪಡದು ಒಳ್ಳೆ ಹಾರಾಟ
ಹ ಹೌದೌದು ಆಹಾರ ಚೆನ್ನಾಗಿ ಬಿತ್ತಂದ್ರ ಆಟೋಮೆಟಿಕ್ ಚಂದ ಬಳುತ್ತ
ಎಷ್ಟು ತಿಂತೀವಿ ಅನ್ನೋದ್ದಣ ಏನ್ ತಿಂತೀವಿ ಅನ್ನೋದು ಪಾಯಿಂಟ್ ಆಗುತ್ತ ಹಿಂಗ ನಾನು ಮುಂಜೆ ಒಂದು ಒಂದು ಸಮಯದ ಊಟದ ಸಮಯವನ್ನೇ ನಾನು ಡ್ರೈವ
ಹ ಬಾಳೆಹಣ್ಣು ಮತ್ತೆ ಹಾಲು
ಕಡಲೆ ಕಡಲೆ ಬೀಜಾಣ ನೆನಿಟ್ಟು ಎಸ್ ಹಸರು ಬೀಜ ಎಲ್ಲಾ ತಿನ್ನುವಂತ ಹ ಚೆನ್ನಾಗಿ ಇಲ್ಲ ಇಲ್ಲಂದ್ರೆ ರನ್ನಿಂಗ ಹೋದ ಕಾಲ್ೇನ್ ಮೈ ಪೇನ್ ಆಗತ್ತ ನಮ್ಮ ಬಾಡಿ ಎ ಕವ ಕ ಪಡತ ಹಾ ಏನಾಗಣ ಅದು ರೋಗ ನಿರೋಧಕ ಶಕ್ತಿ ಹೆಚ್ಚಾದಾಗ ನಾವು ಏನೋ ಮಾಡಿದ್ರರು ಕೂಡ ಸಹಿಸ ಕೋಳ್ಳುವಂತ ಶಕ್ತಿ ತಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತಾ
ಏಂದ್ರ ಆತರ ಆಹಾರ ಬಳ್ಬೇಕು ಏನ್ ಸುಡುಗಾಡು
ಹೌದಾ ಒಂದಗಡೆ ಹತ್ತು ರೂಪಾಯಿ ಕೂತು ಪಾನಿಪೂರಿ ತಿನ್ನೋ ಮಲು ಹತ್ತು ರೂಪಾಯಿ ಕೊಟ್ಟ ಮೂರ್ ಬಾಯಳ ಕೊಡ್ತಾರಣ್ಣ ಮೂರ್ ಬಾಯಳು ತಿಂದ್ರೆ ಎಷ್ಟಣ ಹ ನಿಂಗ್ ಯೋಚನೆ ಮಾಡಲಣ ನ ಜನ ಇವ ಜನತೆ ಬರಿ ಹಾಳ ಕಾಪ್ತಾನ
ಯಾಕಂದ್ರ ಪಾನಿಪುರಿ ಬೇಲ್ಪುರಿ ಅವ ಎಲ್ಲ ತಿಿನೋದಂದ್ರೆ ಸೆಳಲ್ಲ ಗ
ನಾಲಿಗೆ ರುಚಿ ನಾ ನಾಲಿಗೆ ರುಚಿ ನೋಡಿತಿ ತಿಂದು ಕಣ ನಮ ಈ ಒಂದು ಯೋಜನೆ ಈಗಗ ನಾ ಟೋಟಲಿ ಎಲ್ತ್ ಎಲ್ತ್ ಪುಲ್ ಇಂದ್ ಉಲ್ಧ್ ಬಿಟ್ಟದಾನ ಜನ
ಏ್ ಆ ತರ ಇದ್ ಏನ್ ಮಾಡ್ತ್ ಯಾರ ತಿಳ್ಕೊಂಡ್ರ ಏನ ಆಗ್ತ ಬಿಡ ಅಂತ ಮನಸ್ಥಿತಿ ಉಂಟಾ
ಹೌ ಆರೋಗ್ಯದ ಬಗ್ಗೆ ಸ್ವಲ್ಪ ಕೂಡ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಲ್ಲ ನಾವ್ ಜನ
ಏನ್ ಮಾಡ್ತ ಒಂದ್ಲ ಅನುಭವೋಗೆ
ಹ ಒಂದ್ಸಲ ಆರೋಗ್ಯದ ಪೆಟ್ಟು ಬಿದ್ದಾಗ ಮನುಷ್ಯ ಆರೋಗ್ಯ ಕೆಲವೊಂದು ಹಣ ಹುಡುಕೆ ಇಡ್ಬೇಕಾದ ಅವಾಗ
ಹೌದ್ ಹೌದು
ಅವಾಗ ಮನುಷ್ಯ ತಾನೇ ದಾರಿ ಬರ್ತಾನಣ ಹ್ಮ
ಆರೋಗ್ಯ ಚಂದ ಇದ್ರೆ ಏನಾದ್ರು ಮಾಡ್ಬೋದು ಆರೋಗ್ಯ ಚೆಂದಿದ ನೀ ಏಟು ಗಳಿಸ್ರ ತಾನ ಅದ ಏ ಹಂಗಾದ್ರಿ
ಹಣ ಮತ್ತೆದ ಏನ್ ಮಳೆ ಬಲಿಲ್ಲ ಏನಾದ್ರು ಏನ್ೋಡ್ರಿ ಗಿಟ್ಟ್ರ ವ್ಯವಸ್ಥ ಮಾಡಿದ್ದಾರೆಾರ ಹೊಲಕ್ಕೆ
ಏನ್ ಮಾಡ್ತರಿ ಎಲ್ಲಾ ಬಾಳ ಏ ಮೋಟ್ರರ್ ತಗೋ್ರು ಅಕ್ಕಿಲ್ಲಿ ಆ ತರ ಪರಿಸ್ಥಿತಿ
ಅೇ ಮತ್ತೆ ರೈತರು ಸಾಲ ಮಾಡಿ ಒಂದು ಬೀಜ ಬಿತ್ತಿರುತ್ತಾರೆ ಅದ್ರಲ್ಲೂ ಮತ್ತೆ ಈತರ ಮಳೆ ಕೈ ಕೊಟ್ರೆ ಏನ್ ಮಾಡ್ಬೇಕು ರೈತರು
ಏನ್ ಮಾಡ್ತಿ ಬಾಳ ಹಏರನಾದ್ರಿ ಜೀವನ ರೈತರತೆ
ಮಾಡಡ್ತಣ ಅದಕ್ಕೆ ಆದ್ರ ಇಲ್ಲ ನಿಮ್ಮ ಇಲ್ಲಿ ಹೊಲದ ಪಕ್ಕ ಹಳ್ಳ ಕೊಳ್ಳ ಯಾವ್ದಾದ್ರು ಬಾವಿ ಕೆರೆಗಳು ಇದಾವ ಅಂತ ಕೇಳಿದಾನ
ಹಾ ಆ ತರ ಇದರಿ ಏನ್ ಮಾಡ್ತರಿ ಬರಿ ಮತ್ತೆರಡಿದ್ರ ಸಮಾಚಾರ
ಎಲ್ಲಣ ಓದೋದು ನಡೀ ನೋಡಣ ಈಗ ಸಿವಿಲ್ ಪೊಲೀಸ್ ಬಿಟ್ರ
ಹೌದಾ
ನ ಅದಂದು ಅರ್ಜಿ ನಾಳೆ ಅರ್ಜಿ ಸಲ್ಲಿಸಬೇಕಣ ಸರಿಸಿ ಅದಕ್ಕೆ ಒಂದು ಎಕ್ಸಾಮ್ ಪರೀಕ್ಷೆ ತಯಾರಿಯನ್ನು ನಾವು ಮಾಡ್ ೋಣ ಇವತ್ತಿನ ದಿನ
ಓಹೋ ಚೆನ್ನಾಗ್ ಅಭ್ಯಾಸ ಮಾಡ್ರಿ ಯಾಕಂದ್ರ ಬಾಳ ಜನ ಆಯ್ತು ನೋಟಿಫಿಕೇಶನ್ ಬಿಡ್ಲಾರ್ದ
ಹಣ ಬಾಳ ಸುಮಾರು ಎರಡು ವರ್ಷ ಮೇಲ್ಪಟ್ಟ ಆ್ತ
ಹೌದೌದು ಮತ್ತ ಇದ ಮತ್ತೇನ್ ಹಾಕ್ಬೇಕ್ರೀ ಅಪ್ಲಿಕೇಶನ್
ಅಪ್ಲಿಕೇಶನ್ ಎಸ್ ಎಸ್ ಸಿ ಜಿಯಲ್ಲಿ ಬಿಟ್ಟಿದ್ದಾನ ಅ ಹಾಕ್ಬೇಕು ಅಂದ್ರೆ ಅದು ಪದವಿ ಮುಕ್ತಾಯ ಮಾಡಿದವರಿಗೆ ಜನ ಅವಾಶ ಇದಕ್ಕೆ ಇದಕ್ಕೆ ಒಂದು ನ ನಮಗೆ ನಾವು ಕನ್ನಡ ಗ್ರಾಮೀಣ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಿದ ಕಾರಣ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ನಮಗೆ ಅನ್ವಯ ಆಗುತ್ತ ಅವ್ರ. ಅದು ಬಿಟ್ಟು ಹ ತ್ರ ಸೆವೆಂಟಿ ಒನ್ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಮೀಸಲಾತಿ ಕೊಟ್ಟಂತ ಸರ್ಕಾರ ತ್ರೀ ಸೆವೆಟಿ ಒನ್ ಸರ್ಟಿಫಿಕೇಟ್ ಅಲಾ ಅದ ರೀತಿ ಅದೇ ರೀತಿಿಯಣ್ಣ ನಿಮ್ಮ ಹೊಲದಲ್ಲಿ ಬಾವಿಯಲ್ಲಿ ಯಾವ್ದ ಅಂದ್ರೆ ಒಂದು ಸರ್ಕಾರಕ್ಕೆ ನೀವು ನಿಮ್ಮ ಒಲವನ್ನು ಕೊಟ್ಟರೆ ವಿೋಧನ ನಿರ ಚತ್ರ ಪ್ರಮಾಣ ಪತ್ರ ಕೊಡತ ಪಿಡಿಪಿ ಹಣ ಪಿಡಿಪಿ ಒಂದು ಬರ್ತಣ ಹಣ ಮಾಡ. ಅದನ್ನು ಕೂಡ ಮತ್ತನ್ನು ನೀವು ಯಾವವುದ ಎನ್ ಸಿ ಸಿ ಸ್ೌಟ್ಂಡ್ ಗೈಡ್ ಯಾವದ ಒಂದು ಸಣ್ಣ ಪುಟ್ಟ ಕರ್ಸ್ ಮಾಡಿದ ಅದು ಕೂಡ ಸ್ವಲ್ಪ
ಓದೆಲ್ಲ ಇದು ಇದಾವೆ ಆರಾಮ್ ಮಾಡ್ಕೊಬಕ್ ನಿನ್ ಜಾಬು.
ಹಾಣ್ಣ ಎನ್ ಸಿ ಎನ್ ಸಿ ಸಿ ಕೂಡ ಆಗಿದೆ.
ಎನ್ ಸಿ ಸಿ ಇದೆ ತ್ರೀ ಸಂಟಿ ಒನ್ ಇದೆ ಕನ್ನಡ ಮಾಧ್ಯಮ ಇದೆ ಮತ್ತು ಪಿ ಡಿ ಇದೆ.
ಡಿ ಡಿ ಪಿ ಇದೆ ಐ ಟಿ ಇದೆ ಆರೋಗ್ಯ ಇದೆ. ಅದೇ ಅಣ ಎಲ್ಲಾ ರೀತಿಯಿಂದ ಅ ದೇವ ಓದುದು.
ಹಾ ಮತ್ತೆ ಹೌದೌದು
ಅತ್ತಣ ನಿಮ್ದೆಲ್ಲಿ ನಿಂತಿದೆ ವಿದ್ಯಾಭ್ಯಾಸ.
ನಮ್ದ ಇವಾಗ ಡಿಗ್ರಿ ಮುಗತ್ರಿ ಮತ್ ಮಾಡ್ಬೇಕು ಎಮ್ ಎಸ್ ಸಿ ಇಮ್ ಎಸ್ ಸಿ.
ಹಾ ಎಮ ಎ ಸಿ ಮಾಡ ಚೆನ್ನಾಗಿ ಮುಂದೆ ಯಾವ್ದಾದ್ರು ಸಣ್ಣ ಪುಟ್ಟ ಸ್ಕೂಲ್ ಗಳಲ್ಲೆನ ಸುಮ್ನೆ ಟೀಚಿಂಗ್ ಮಾಡಕ್ ಬರ್ತಾನ ಹೌದಾ ಚೆನ್ನಾಗಿ ಎಮ್ ಎಸ್ ಸಿ ಅದ್ರಾಗ. ಈ ನೋಡೋಣ ನಾವು ನೀವು ಎಮ್ ಎ ಮಾಡ್ಬಹುದು. ಬಟ್ ನಮಗೆ ಎಮ ಎಂ ಎಸ್ ಸಿ ಮಾಡಕ್ ಬರಲ್ಲಾ. ಅವ್ರ ಅವಕಾಶ ಅವಕಾಶ ನಿಮ್ಗಿದೆ ನಮ್ಗೆಲ್ಲ. ಈಗಗ ಹಣ್ಣ ಹೀಗಾಗಿ ನಿಮ್ ಸ್ವಲ್ಪ ಹ ನಿಮಗೆ ಎರಡು ಒಂದು ಮನೆಗೆ ಹೋಗಿ ಎರಡು ಬ ಬಾಗಿಲುಗಳುಿವೆ ನಮಗೆ ಒಂದ. ಹಾಗಾಗಿ ಸ್ವಲ್ಪ ನೀವು ಸ್ವಲ್ಪ ಅದೃಷ್ಟವಂತರಂತ ಹೇಳ!
ಹಾ ಸ ಫೋನ್ ಹಚ್ಚುತ್ತೇನೆ ರೀ ಹಾ!